ಹಲೋ .
ಹೇಳ ಹೊಲಕ್ಕೆಬಂದಿದೆ ನೋಡ್ ಇಲ್ಲೆ.
ಕಾಲೇಜು
ಕಾಲ ಜೊತೆಲ್ಲ ಇನ್ನ
ಹ್ಮ್ ಏ ಹಾಳ ಹೋಗಬೇಕ್ಲೇ ಟಿವಿ ನೋಡ್ಕ.
ಹಾ
ಹೋಗ್ಬೇಕ್ ಟಿವಿ ನೋಡ್ಕೋತ್ ಕೂತಿನ್ ನೋಡು ನಾನು.
ಹ್ಮ್ ಮೆಸೇಜ್ಹಾಕೇರೆನ ಬಾ ಅಂತ
ಇಲ್ಲ ಸರ್ ಒಂದನ್ನೇ ತಾರೀಕು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಾರ ಇದನ್ನ್.
ಹ್ಮ. ಏನ್ ವಿಷಯ ಅಲ್ ಏಳ್ ಹತ್ತು ಇಲ್ಲ ಹನ್ನೊಂದು ಹೊಕ್ಕಿ ನೋಡ್.
ಹಾ ಅನ್ನು ಟಾರ್ಗೆಟ್ ಐತೆ.
ಹ್ಮ ಇದ ಏನ್ ನಡ್ಸಿರ್ಕ ಹೊಲ್ದಾಗ
ಏ ಹಿಂಡ್ಕೊಲಾಕ ಬಂದಿದ್ದೆ ಇಲ್ಲೇ.
ಹ್ಮ. ಆ ಹ
ಇನ್ನ ಮನಿ ಹೋದ್ಮೇಲ ಹಚ್ಚತಿದ್ನಿ.
ಹಾ ಹಚ್ಚ ಹಚ್ಚ ಅಂದನ ಅಂತ ಮಾಡಿದ್ದೆ. ಇದ ಇದೊಂದ ಕಾಲ್ ಆತ ಮುಗಿತಳ.
ಹ್ಮ.
ಮತ್ತೆನ ಮತ್ತೆ ನಶಿಪಾ ಏನತ್ ಹೊಲ್ದಾಗ.
ಯ ಇಲ್ಲೋ ಕಬ್ಬತ್ತು ಅಚ್ಚಿವ್ಯಾ.
ಉಳಗಡ್ಡಿ.
ಒಂದ ಎಕ್ರ ಹಚ್ಚೈತಿ.
ಅ ಸು ಸೂರ್ಯ
ಇಲ್ಲಪ್ಪಾ ನಮ್ಮ ಕಡೆ ಅಂತ ನಮ ದೊಡಾಪರ ಹಚ್ಚಾರ. ಅವ ಅಳಗಾಲ ಅಗ್ಯಾವ.
ಎದ್ದತ್ತಲಿ ಉಳಾಗಡ್ಡಿ.
ಉಳಾ ಈಗ ಹಚ್ಚೈತ ಹಚ್ಚ ಒಂದ ಯಾಡ ವಾರ ಆತ.
ಹ್ಮ.
ಮಳೆ ಅಂತ್ರು ಬೇಷ ಆಗತಿ ನಿನ್
ಹ್ಮ ಎ ನಮ್ಮ ಕಡೆ ಇಲ್ಲ ಇಲ್ಲೆ. ಹ್ಮ್ ಇದ ನಮ್ಮ ಕಡೆ ಏನ ಮಳಿನ ಇಲ್ಲ ತಮ್ಮ. ಹಚ್ಚಿ ಒಂದೊಂದ ಒಂದೊಂದ ಎದ್ದ ಒಂದೊಂದ ಎದ್ದ ಇಲ್ಲ ಅಂದ್ರ ಮಳಿ ಇಲ್ಲಾರ್ಕ.
ಎಟ್ಟ ಏಕರಿ ಹಚ್ಚರೀ.
ಮೂರವರೇ ಎಕರೆ.
ಪಾಡ್ಲ ಮತ್ತ ನಲ್ವತ್ತ ಎಕರೆ ಒಳ ಬರ ಮೂರ್ ಎಕರೆ ಅಚ್ಚ ಅಷ್ಟನ.
ಅದು ಮೂರುವರೆ ಎಕ್ರೆ. ಅ ಕಬ್ಬ ಒಂದ ನಾಕ ಎಕ್ರಿ ಮತ್ತ ಸೂರ್ಯಾಪಾನ ಒಂದ ಮೂರ ಎಕ್ರಿ. ಹದ್ನೇಳ ಎಕ್ರೆ ತಾಳಿಗಿಡ.
ತಾಳಗಡ ಅಂತ
ಇದ ತಾಳಿ ಪಾಮಟಿರ್ಲಿ ತಾಳಿಹಣ್ಣ ತಾಳಿಹಣ್ಣ ಬರ್ತಲ್ಲ. ತಾಳ ಗಿಡ ಬರ್ತಾವ ಅವನ ಒಂದ ಹದ್ನೇಳಕ್ರ ಐತ.
ಅವ ಹೆಂಗ ಹೋಕ್ಕವ.
ಅವ್ ಹದ್ನೈದ ದಿನಕಮ್ಮ ಕಟವು. ಒಬ್ರ ಯೂನಿವರ್ಸಿಟಿರ ಬಂದ ತುಗೊಂಡ ಹೊಕ್ಕರ.
ಹ್ಮ ತನ್ನಿ ಹದ್ದನೈದ ಸಾರಪಾಯಿ ಎಷ್ಟನ ಬರತ್ತತಿ. ಬ ಕಡಿಮಿ.
ಸುಮ್ಮ ಅಟ್ಟ ತಿಂಗ್ಳಿಗ ಒಂದ ಐದ್ ಹತ್ತ ಸಾವರ ಸನಕ ಕೈಗ ಹತ್ತಾವ.
ಎಷ್ಟ ಹದಿನೈದು ಎಕರೆ ಕೂಡ.
ಕಡೆ ಅಲ್ಲ ನೀರ್ ಬೇಕ್ಲೇ ಅದ ಕಂಡಾಪಟ್ಟಿ ನೀರ್ ಬಿಡಬೇಕು ಅದಕ್ಕ. ಅದಕ್ ನೀರ್ ಬಿಟ್ಕೊತ ಕುೂತ್ವಿರಕಬ್ಬು ಒಣಗ್ತೈತಿ. ಸುಮ್ಮ ಆಯ್ತು ನೀರಾವರಿ ಅದಕ್ ನೀರ್ ಬೇಕೆ ಬೇಕಪ್ಪ. ಹ ಅದ ಸಂಬಂಧ ಇದು ಮಾಡಿಚ್ಚ.
ಹ್ಮ್ ನೀರ ಅಲ್ಲಿ ಬೋರ್ ಬಾಳ್ ಅದ.
ಹ ಹ್ಮ್.
ಹೋಲ್ಡಾಗ್. ಬಿದ್ದಿಲ್ಲ. ಬ್ಯಾರ್ ಹೊಲ್ದ ಸ್ವಲ್ಪ ಪೈಪ್ ಲೈನ್ ಮಾಡ್ಸಿ.
ಹಾ ಹಾ ಹಾ
ಅಂದ್ರೆ
ಸ್ವಲ್ಪ ಲೇಟೆಗಿ ಕೇಳಿಸ್ಕೊ ಸ್ವಲ್ಪ್ ಲೇಟ ಆಗಿ ಕೇಳಿಸ್ಕೊಳ್ಳಿ ಬಿಡೋ. ಹಾ
ಹಾ.
ಬೋರ್ ಬೋರ್.
ಬೋರ್ ಒಂದು
ಹಾ
ಅಲ್ಲಿ ಮಕ್ಕಡೆ ಮತ್ತ್ ಒಂದ ಒಂದ್ ಪಾಣಿ ಹೋಗೇತಿ. ರೊಕ್ಕ ಕೊಟಾರ ಹಿಂಗ ಬ್ಯಾರಗಣ ಒಂದ್ ಬೋರ್ ಹೋಗೇತೆ..
ಹಾ
ಮತ್ತ್ ಇನ್ನೊಂದ್ ಬೋರ್ ಹಾಕ್ಸಿ ಇಲ್ಲಿ ಸರ್ಡ್ ಅಂತಲೆ ನೀರ್ ಬಾಳ್.
ಹ್ಮ್
ಹ್ಮ್ ಚಲೋ ಮಧ್ಯ
ಹಾ
ಆರಾಮ್ ನಮ್ಮ ಕಡೆ ಏನ ನೀ ಶಾಶ್ವತ್ ನೋಡ್ ನೀರ್.
ಹ್ಮ್
ಇನ್ಯ ಮಗ್ಲ ಹೊಳಿ ಐತಿ.
ನಮ್ಲುು ಹಂಗ್ ಎರಡ್ನೂರ್ ಪೂಟ ಎರಡೂರ್ ನೂರು ಪೂಟಗೆ ಬಿದ್ದ ಬಿಡ್ತವ ನೀ ಹೇಳಲ್ರ. ಆ ನಮ್ಮೂ ನಮ್ಮ ಹೊಲ್ದಾಗ.
ಹಾ ಹ್ಮ್
ಶಾಶ್ವತ ನಿಮ್ಮ ಕಡೆ.
ಹಾ
ಹ್ಮ್ ಪಾಡ ಹಂಗಾದ್ರೆ
ಹಾ ಇಲ್ಲೇ ಮಗ್ಲು ಅಲ್ಲ ಕೃಷ್ಣಾ ನದಿ.
ಹಾ ಅದ ಮಗ್ಲಾ ಅಲ್ಲ ಅಲ್ಲಿ.
ಇದು ಘಟಪ್ರಭಾ ನದಿ ಇರತಿಲಾ.
ಆ ಘಟಪ್ರಭಾ. ಘಟಪ್ರಭಾ ಹ್ಮ್
ಹಾ ಅದ್ ನೀರ್ ಬರುತ್ತರೀ
ನಮ್ಗೂ ಅದ ಬರತ್ತ್ ಇಲ್ಲಿ ನಾಂದ ಅಲ್ಲೇ ಬಾಗಲಕೋಟೆ ಬರುತ್ತೆ
ಹುಂ
ಸಮ್ಯಾಯ ಮನೆಯಾಗ ಬಿದ್ದಿರಬೇಕಲ್ಲೇ
ಕಾಲೇಜಾ
ಕಾಲೇಜು ಕಾಲೇಜ್ ಸೂಟಿ ಮಾಡಿ ಬಂದಾನ ಖರೀ ದೀನ ಕರೀ ಸಲಾಗಿ.
ಊರಾಗ ನಿಮ್ಮ ಊರಾಗ
ಹಾ ಅದಲ್ಲದೇ ಇದನ್ನ ಎತ್ತಾ ಓಡ್ಸಿದ್ದು.
ಹುಂ
ಅದನ್ನು ಏನಯತಂದ್ರ ಎರ್ಡ್ ಎತ್ತ ಕುಡಿಸಿ ಓಡಸ್ತಿರ್ತಾರ ನೋಡ್.
ಹಾ
ಹುಂ ಯಾವ್ ಮೊದ್ಲು ಬರತಿ ಹಂಗ್ ಅನುದ
ಹುಂ
ಅದು ಹೆಂಗಗೈತ ಅಂದ್ರ ಕಾಯಿ ಒಡ್ದಲಿನ ಕಾಯಿ ಒಡದಮ್ಯಾಗ ಎತ್ತ ಒಡಸಬೇಕ
ಹುಂ
ಇವರು ಕಾಯಿ ವಡಿಲಾರ್ದನ ಅರ್ಧ ಓಡಿಸಿಬಿಟ್ಟರಾ ಹಂಗ
ಹುಂ
ನಮ್ದು ಕಾಯಿ ಓಡದ ಮೇಲೆ ನಾವು ಓಡ್ಸಿದ್ವಿ
ಹಂ
ಅದಕಾಯಿ ಮೋಸಲಳ್ಳಿ ಗೆದ್ದಾರ ಗೆದ್ದಾದ್ಮ್ಯಾಗ ಅಕ್ಷ್ಯಾ ಬಂದ ಸಡ ಹೋಡ್ಯಾಕಬಿಟಾರ ಸಡ ಹೊಡ್ ಆಗ ಇವ ಜಗಳಕ ಹೋಗಿದವು ಹುಡುಗರು ಇವ್ರು ನಮ್ಮ ಊರಾಣ ಹಿರಿಯರುಗಳು ಉಪಯೋಗ ಇಲ್ಲೋ ಮಾರಾಯ ನಮನ ಹಿಂದ್ ಸರಸ್ತಾರ ಹೋಲಿ ಬಿಡ್ ಹೋಲಿ ಬಿಡ್ ಆಗಿತ್ತೀ ಬಿಡ ತೀವಿ ನಮ್ ಊರಾಗಿನವರ ಎನ್ ಉಪಯೋಗಿಲ್ಲೋ ಮಾರಾಯಾ
ಹುಂ
ಅಲ್ಲೋ ಜಗಳ ಆಯ್ತ ಹಿಂಗ್ ಮಾಡಕತಾರ ಅಂದ್ರ ಹೋಗಿ ಬೇದ್ರ ಬೈಬೆಕ
ಹಾ
ಬೈವಲ್ರಿ ನಮನ ಹಿಂದಕ ಸರಸಾಕತಾರತರೀ
ಹುಂ
ಎಂತಾ ಒಂದ್ರು ನಾವು ಸೀ ಏ ಅದ ಅದಕ್ಕ ಸ್ಟೋರಿ ಹಾಕಿದಿವ ಅವ್ರಿಗೆ ಅವರು ಇದನ್ ಹಾಕ್ಯಾರ ಸ್ಟೋರಿ ಹಂಗ ಒಬ್ಬ ಇಬ್ರ ಹಾಕ್ಯಾರಟ
ಹುಂ
ಅಟ ಅವ್ರಾಗ ಇದ್ರಾಗ ನೋಡ ಒಂದ ಗಣ ಗಣಚೌತಿ ದಿನ
ಹುಂ
ಗಣಾಚೌತ್ಯಾಗ ಸಾವಿರ ಮಣಿ ಮುಂದನ ಒಟ ಒಂದ್ ತಾಸ ಗಂಟಲೆ ಡ್ಯಾನ್ಸ್ ಆದ ಅವ್ರ ಮನಿ ಮುಂದ ಕುಂದರುದ ದಾರು ಇದನ್ ಕುಣಿಯೋದ ಅಟ್ಟ
ಹಾ
ತಿಂಡಿ ಇದ್ರ ಎಂತ ತಿಂಡಿ ಹಾಡಾ ತಿಂಡಿ ಹಾಡಾನ ಹಾಕೋದ ಮುನಿ ಮುಂದ್
ಹ್ಮ್
ಬಟ್ ಅವಾಗ ಉರ್ಸುದ ಅಲ್ಲೇ ಮನಿ ಒಂದ್ ಸಡ್ ಹೊಡಿದು ಇದು ಮಾಡ್ ಉರ್ಸದವ್ರನುವಾಗ.
ಹ
ತ ತಮ್ ತಪ್ಪು ಇಟ್ಕೊಂಡು ನಮ್ಮಗ ನ ಜೋರ ತ ಕೊಡ್ತ
ಒಳ ಸಮ್ಮೆ ಸ್ಟೋರಿ ನೋಡಿದ್ದೆ ಅದಕ್
ಒಡ್ರೆ ಅಂತ್
ಹ ನೀ ನೀವು ನಿಮೊ ಮನೇನೂ ಹೊಡ್ಸಲ್ಲಿ ಅತ್ತ
ಮ ಓಡ್ಸೋಲೋ ಹತ ನಮ್ಮ ಎರಡ್ ಬೋರ್ ಇದ್ದುಪ್ಪಾ ಮಾರಿದ್ರ ಮೇಸದ ಕಾಯಾಲಾರ್ಕ
ಹ್ಮ್ ಮತ್ತ ಮಾಡ
ಮ ಮಿಸಾರ್ ಯಾರ ಮಿಸಾರ್ ಯಾರ ಇದಕಲ್ಲ ಅದಕ್ ಮಾರಿದ್ರು
ಹ್ಮ್ ಈ ಏನ್ ಕೊಡ್ತಾರಲ್ಲೇ ಎತ್ತ ಗೆದ್ರ ನಿಮ್ಮೂರಾಗ.
ಎಂದ ಈ ಏನಿಲ್ಲ ಸುಮ್ಮ್ ಹಂಗ ಹೊಡ್ಸದು
ಹಾ ಹ್ಮ್
ಪ್ರೈಜ್ಗೆ ಏನ ರಂಗಲಂಗ ಕರೀದನ
ಹ್ಮ್
ಹು ಒರ್ಸದು ಆ ಬಣ್ಣಿ ಇರ್ತ ಇದನ್ನ ಬೆೇಂದ ತಪ್ಪಲು ದವನ್ ಕಟ್ಟ್ರ ತರಾಗ ಶಾಗ ಅದ್ ನಟ ಅದನ್ನ ಹರ್ಕೊಂಡ್ ಹೋಗಕತಿ ಹರ್ಕೊಂಡ್ ಹೋಗೋಣ ಅದನ್ನ ನೋಟಟ ನೀ ಹ ಜ ಜಗಳಿ ಮ್ಯಾಗ ಇಡ್ತಾರ.
ಹ್ಮ್ ಹ್ಮ್
ಓ ರ ಹಾಕಂದ್ರೂ ಹ ಹಾ
ಹ ಮಾಡ್ಕ್ಕೆ ಮುನಿಗೆ
ಹಓ
ಹಳ್ತ್ ಟಮಮ್ಮಾ
ಸಮಯ ಅದು ಹಾ
ತಮ ತಮ್ ನ್
ಏನಾದ
ಹ ಹೊಲಕ್ ಮನೆಗ್ ಹೋಗದ.
ಏನ ಅದ ಎಲ್ಲ ಸ್ವಡ ಪಡ್ಪಡ್ತಂದ್
ಅಂತರ ಗೊತ್ತಿಲ್ಲ
ಹಾ ಶಮಟಾಮ ನೀ ಆಯಕರ್ ಓಕೆ
ಇ ಮಾಡಡ ಹತ್ರ ಹೊಲ್ದ ಈಗ
ಏ ಎನುಕ ಮಾಡಕತ್ತಿ.
ನಾಕತ್ರೆ
ಹತ್ೆ ಹ್ಮ್ ಮುಕೋದ ಆೈತಿ ನಂಗ ಹದೊಂದೆ
ಹ್ಮ್ ಹ್ಮ್ ತಡಿ ಇನ್ನೊಂದು ದೀಪ ಹಚ್
ಸರಿ ಹ್ಮ್ ಸಮೆ ಆದೆ ಈ ಹೊಲಕ
ಹಾ ಅಲ್ಲೇ ಮಗ್ಲ ಮಲ ಅದಾವ ದೂರ್ ದೂರ್ ಅದಾವ
ಒಂದ್ ಸ್ವಲ್ಪ್ ದೂರ ಐತಾವ ಅವರು ನಮ್ದ ಅವರು ಮತ್ತ್ ಹೇಳ್ತಿದ್ದು ವರ್ಷ ಎ ಹೇಳ್ತಿರತ್ ಅವರೂ
ಹಲೋ ಹ್ಮ್ ವರ್ಷ ತ್ತ ತರ್ತಿದ್ರ ದಿವಸ ತಂದಿಲ್ಲ.
ಹಾ
ವರ್ಷ ಎತ್ತ ತರ್ತಿದ್ರ ಈ ಸಲ ತಂದಿಲ್ಲ ಹೋರಿ. ಹೋರಿ ಇರ್ತವರ್ ಒಂದೆ ನೋಡಿಲ್ಲ ಸ್ಟೋರಿ ಹಾಕಿವಿ
ಹ್ಮ್
ಅದೇ ಎತ್ತ ಅದ ಊರಿತಂದ ಊರಾಗ ಓಡಯಾಡ್ಸ್ಕೊಂಡ್ ಬಂದಾಗ.
ಹ್ಮ್ ಹ್ಮ್ ಹ್ಮ್ ಮೂವ ಸೆಕ್ ಆತ ಹೋಗ ಹೋಗ ನೀನು ನೀಗೆ.
ಹಾ ಆಯ್ತಾ.
ಹಾ ಹಾ